ಹಲ ಯಾರು
ಹ್ಮ್ ನಮ ನಮ್ ಹೆಸರು ಚಂದನ ಅಂತ
ಹೌದಾ ನಾನೇ ದಿಶಾ ಅಂತ ಯಾವ್ರವರುನು
ನಮ್ದು ಈ ಕಡೆ ಹಾಸನ
ತಂಗದು ಹಾವೇರಿ
ಹೌದಾ ಹ
ಹ್ಮ್ ತಿಂಡಿ ಆಯ್ತಾ
ಆಯ್ತು ನಿಮ್ದು
ನಮ್ದಾಯ್ತು ಏನ್ ಮಾಡ್ತಿದ್ದೀರಾ
ಏನಿಲ್ಲ ಎಕ್ಸಾಮ್ಸ್ ಹಾಲಿಡೇ ಓದ್ತಿದ್ವಿ
ಹೌದಾ
ಹ್ಮ್ ನೀವೇನ್ ಮಾಡ್ತಿದ್ದೀರಾ
ನಮ್ಮೂಊರಲ್ಲಿ ಹಬ್ಬ ಇತ್ತು ನಿನ್ನೆ ಹಬ್ಬ ಮೂಸನ ಕುತ್ಕೊಂಡಿದ್ವಿ
ಎಂತ ಹಬ್ಬ ಮಾಡ್ತೀರಾ
ಕಾರು ಕೂಣಿಮೆ ಅಂತ ಮಾಡ್ತೀವಿ
ಓ ಅದ್ ಹೆಂಗ ಮಾಡದು
ಅದು ಅಡ್ಗೆ ಮಾಡಬಿಟ್ಟು ಎಲ್ಲ ದೇವ್ರರಿಗೆ ಎಡೆ ಮಾಡಿ ಆ ಹೋರಿಗಳನ್ನ ತಂದುಿ ಮನೇಲಿಪ್ಪು ಮಾಡಿ ಅದಕ್ಕೂಟ ತಿನಿಸಿಿ ಹಬ್ಬ ಮಾಡ್ತೀವಿ ನಿಮ್ ಕಡೆ ಮಾಡಲ್ವಾ ಈ ತರ ಏನು
ಇಲ್ಲ ಕಣ್ರಿ ನಿಮ ಕಡೆ ಮಾಡ್ಲ
ಕ ಯತಾಯಬ್ಬ ಮಾಡ್ತವ
ನಮ್ ಕಡೆ ಈ ಕಾರಾರ ಉಣ್ಮೆ ಎಲ್ಲಾ ಮಾಡಲ್ಲ ಯಾವ್ದಾದ್ರು ದೀಪಾವಳಿ ಗಣೇಶ ಹಬ್ಬ ಹಬ್ಬಾ ಈ ತರ ದೊಡ್ಡ ದೊಡ್ಡ ಹಬ್ಬ ಅಷ್ಟೆ ಮಾಡ್ತಾರೆ
ಹೌದಾ ನಮ್ಮ ಹತ್ರ ಎಲ್ಲಾ ನಮ್ಮ್ ಕಡೆ ಎಲ್ಲಾ ಒಥರನ ಹಬ್ಬನ ಮಾಡ್ತೀವಿ ನಾವು
ಹೌದಾ ಏನ್
ಅಡುಗೆ ಏನೇಏನ್ ಮಾಡ್ತೀರಾ ನಿಮ್ಮ ಕಡೆ ಹಬ್ಬಕ್ಕೆ ವೆಜ್ಜಾ ನಾನ್ ನಾನ್ ವೆಜ್ಜಾ
ನಮ್ ಈ ಕಡೆ ನಾನ್ ವೆಜ್ ಕನ್್ರಿ ವೆಜ್ ಎಲ್ಲ ಮಾಡಲ್ಲ ನಾವು
ಫುಲ್ ನನ್ ವೇಜ್ ಜನ ಬುಕ್ ಮಾಡ ನಾ ವೇಜ ಮಾಡ್ತೀರಾ
ಹೌದು ಹಬ್ಬತ್ ಮತ್ತೇರಿ ಸಮಾಚಾರ
ಮತ್ತೇನಿಲ್ಲ ನೀವೇ ಹೇಳ್ಬೇಕು
ಏನಿಲ್ಲರಿೀ ನಿಮ್ಗೆ ಎಕ್ಸಾಮ್ಸ್ ಏನಿಲ್ವಾ
ಇಲ್ಲ ಎಕ್ಸಾಮ್ಸ್ ಮುಗೀತು ನಮ್ದು
ಹೌದಾ್ಮ
ಹ್ಮ್ ನಿಮ್ಮ ಹತ್ರ ಎಕ್ಸಾಮ್ ಚೆನ್ನಾಗಾಯ್ತು ನಿಮ್ದು
ನಮ್ದೇನ ನಡೀತೈತೆ
ನಿಮ್ಮ್ ಹತ್ರ ಅಕ್ಕಿ ರೊಟ್ಟಿ ಅಂತ ಮಾಡ್ತೀರಲ್ವಾ
ಹಾ ಹೌದು ನಮ್ ಕಡೆ ಅದೇ ಸ್ಪೆಷಲ್
ನಮ್ಮ ಥರನೇ ಮಾಡ್ತೀರಾ ನೀವು ನಾವು ರಾಗಿ ರೊ ಇದು ಮಾಡ್ತೀವಲ್ಲ ಜೋಳಿದ ರೊಟ್ಟೆ ಮಾಡ್ತೀವಲ್ಲ
ಹ್ಮ್ ನೀವ್ ಜೋಳದ್ರೊಟ್ಟ ಹೆಂಗ್ ಕಲ್ಸ ಇಟ್ಟ ಕಲ್ಸಿ ಮಾಡ್ತೀರಾ ನಾವು ಹಂಗೆ ಅಕ್ಕಿ ಇಟ್ನ ಕಲ್ಸಿ ಮಾಡ್ತೀವಿ
ಹ ಹೌದಾ ಆದ್ರೂ ನಿಮ್ ಕಡೆ ತುಂಬಾ ದಪ್ಪ ಇರುತ್ತೆ ರೊಟ್ಟಿಗಳೆಲ್ಲ
ಹ್ಮ್ ಅದೇ ತಪ್ಪ ಇದ್ರನೆ ನಮ್ ಕಡೆ ತಿನ್ನೋದು
ನಮ್ಮ ಹತ್ರ ಒಂದು ಕೊಟ್ಬಿಟ್ರೆ ಬಿಸಾಕ್ತಾರಷ್ಟೇ
ಹ್ಮ ನಿಮ್ ಕಡೆನ ಬೇರೆ ನಮ್ ಕಡೆನೆ ಬೇರೆ ಕಣ್ರಿ
ಹ್ಮ್ ಮತ್ತೆ ಏನ್ ಊಟ ಮಾಡ್ತೀರಾ ನೀವು
ನಾವ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ವೆಜ್ ಅಷ್ಟೇ ಆದ್ರೆ ನಮ್ ಕಡೆ ನಾನ್ ವೆಜ್ ಸ್ಪೆಷಲ್
ಹ್ಮ್ ನಮ್ ತರನನೆ ನೀವು ಸ್ಪೆಷಲ್ ನಾಷ್ಟಗಳೆಲ್ಲ ಮಾಡ್ತೀರಾ
ಹ್ಮ್ ಮಾಡ್ತೀವಿ ನೀವೇನ್ ಸ್ಪೆಷಲ್ ನಾಷ್ಟ ಮಾಡ್ತೀರಾ
ನಮ್ದು ರೊಟ್ಟಿನೇ ಸ್ಪೆಷಲ್ ಎಲ್ಲದಕ್ಕೂನು ಅಂದ್ರ ಮಾಡ್ತೀವಿ ಚಿತ್ರಾನ್ನ ಪಿಟು ಪುಳಿಯ ಒಗರೆ ದೋಸೆ ಇಡ್ಲಿ ಅಂತ ಮಾಡ್ತರ್ತೀವಿ
ನಮ್ ಕಡೆನೂ ಮಾಡ್ತೀವಿ ಅದೆಲ್ಲ ಆದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ನಮ್ಗೂ ನಿಮ್ಗೂ ಅಷ್ಟೇ
ಹೌದು ನೀವೆಲ್ಲಾ ಸಪ್ಪೆ ಸಪ್ಪೆ ಊಟ ಮಾಡ್ತೀರಾ ನಮ್ಮ ಹತ್ರ
ಹ್ಮ್ ನಮ್ಗೆ ಸಪ್ಪೆ ಊಟನೇ ಇಷ್ಟ ಆ ಹಾ ಕಂಡ್ರಿ ಕಾರಾರ್ ಎಲ್ಲಾ ತಿನ್ನಕ್ಕ ಆಗಲ್ಲ
ಹ್ಮ್ ನಮಗ್ ನಿಮ್ಮ ಹಂತ್ರ ಬಂದ್ರೆ ಅಡ್ಜಸ್ಟ್ ಆಗಲ್ಲ ಊಟ
ಹ್ಮ್ ನಮಿಗ್ ನಿಮ್ ಹತ್ರ ಬಂದ್ರೆ ಅಡ್ಜಸ್ಟ್ ಆಗಲ್ಲ ನಿಮಗ್ ನಮ್ಮ್ ಹತ್ರ ಬಂದ್ರ ಅ ಚಸ್ ಆಗಲ್ಲಬೇಡಿ
ಹ್ಮ ಬಂದ್ ನೋಡಿ ಒಂದ್ಸಲ ನಮ್ಮ್ ಹತ್ರ ನಮ್ೂರ ಹತ್ರ
ಏ ಬೇಡಕನ್ರಿ ನಮ್ಮೂರ್ ನಂಬಿ ಚಂದ
ಹ ಅಯ್ಯೋ ನಿಮ್ೂರ್ಗ ನಮ್ಮೂರ್ ಚಂದ ಐ್ತಿ ಬನ್್ರರಿ
ಇಲ್ಲರಿೀ ನಿಮ ಹಂಗ ನಿಮ್ೂರ್ ಚಂದ ನಮಗ್ ನಮ್ೂರ್ ಚಂದ ಅಷ್ಟೇ
ಹ್ಮ್ ಮತ್ತೆ ರಾಗಿ ಮುದ್ದು ತಿಂತೀರಾ ನೀವು ಡೈಲಿನೂ
ತಿಂತೀವಿ
ಹೆಂಗ್ರೀ ತಿಂತೀರಾ ಬಾಯಲಿ ಇಳಿಯದೇ ಇಲ್ಲ
ಇಸ್ ದ ಕಂಟ್ರಿ
ಏನು
ನಮಿಗ್ ಅದೇ ಇಷ್ಟ ಕನ್ರಿ
ನಮಗ ಆಗದೆೇ ಇಲ್ಲ ನಮ್ ಕಡೆನೂ ಮಾಡ್ತೀವಿ ರೇರು ಅಷ್ಟೊಂದು ಮಾಡಲ್ಲ
ಹ್ಮ್ ನಮ್ ಕಡೆನೂ ಮಾಡ್ತಾರೆ ನಮ್ ಕಡೆ ಅದೇ ಮಧ್ಯಾಹ್ನ ಊಟಕುವ ರಾತ್ರಿ ಊಟಕ್ಕುವ ಎಲ್ಲಾ ಮುದ್ದೆನೆೇ ತಿನ್ನೋದ್ ನಾವು
ನಿಮ್ಮೂ ರಾಗಿ ಮುದ್ದೆಗೆ ಸಾಂಬಾರ್ು ಯಾವತರ ಮಾಡ್ತೀರಾ ಬಸ್ಸಾರ
ಬಸ್ಸಾರ ತರ್ಕಾರಿ ಸಾಂಬಾರು ಕಾಳ ಸಾಂಬಾರು ಎಲ್ಲಾ ತರದ ಸಾಂಬಾರುಗಳು ಮಾಡ್ತೀವಿ ನಿಮ್ ಕಡೆಯ ಮಾಡಲ್ವಾ
ನಾವ್ ಆತರ ಸಾಂಬಾರ್ ಎಲ್ಲ ಮಾಡಲ್ಲ ನಾವ್ ಬೇರೆ ಶೇಂಗಾ ಸಾರು ತಂಬುಳಿ ಈತರ ಮಾಡ್ಕೊಂಡು ತಿನ್ಂತೀವಿ
ಹಾ ನಿಮಗ್ ಅದು ಅಡ್ಜಸ್ಟ್ ಆಗ್ಬಿಟ್ಟೈತೆ ಹಂಗೆ ತಿಂತಿರೋ ಆದ್ರೆ ಮುದ್ದೇನ ಆತರ ತಿನ್ಬಾರ್ದು ಕಣ್ರಿ ನಾವು ತಿಂತವಿ ಇತವಲ್ಲಾ ಬಸ್ಸಾರು ಅದ್ಯಾಕನ್ ತಿನ್ಬೇಕ ಅಂದ್ರೆ ಚಂದ
ಹ್ಮ್ ನಮಗೇನೋ ಅದು ಟೇಸ್ಟೇ ಆಗಲ್ಲ ಅದಕ್ಕೆ ನಾವವು ಈಥರ ಮಾಡ್ಕೊತೀವಿ
ಆಮೇಲೆ ನಾವ್ ನಿಮ್ ತರ ರಾಗಿ ಮುದ್ದೆ ಎಲ್ಲ ಮಾಡದಾಗ ಜೋಳದ್ದು ಹಿಟ್ಲೆ ಮಾಡ್ತೀವಿ ನಾವು ಮುದ್ದಿನ ಆಲ್ಮೋಸ್ಟ್
ಹ್ಮ್ ನಮ್ ಕಡೆ ಅದೆಲ್ಲ ಮಾಡಲ್ಲಾರಾಗಿ ಮುದ್ದೆ ಅಷ್ಟೇ ನಮ್ ಕಡೆ
ಹ್ಮ್ ರಾಗಿ ಬೆಳತ್ರ ನಿಮ್ ಕಡೆ ಜಾಸ್ತಿ
ಹ್ಮ್ ಬೆಳಿತೀವಿ
ನಮ್ಮ್ ಕಡೆನೂ ಬೆಳಿತೀವಿ ಬಟ್ ಇದಕ್ಕಷ್ಟೇ ಸಪ್ಪೆ ಹ್ಮ್ ಆ ಕಡೆಿಗೆ ದನಕ್ಕೆಲ್ಲ ಸಪ್ಪಿ ಬೇಕು ಅಂತಷ್ಟೇ ಬೆಳೆಯೋದು
ಹ್ಮ ನೀವ್ ಹಂಗ್ ಯೂಸ್ ಮಾಡ್ಕತೀರ ನಾವ್ ಮುದ್ದೆಗೋಸ್ಕರ ಅಂತನೇ ರಾಗಿ ಬೆೀಳಿತೀವಿ
ಹ್ಮ್ ಮತ್ತೇನ್ ಬೆಳಿತರಾ ನಿಮ್ ಕಡೆ
ಹ್ಮ್ ನಮ್ ಕಡೆ ರಾಗಿ ಕಬ್ಬು ಎಲ್ಲ ಬೆಳಿತಾರೆ ತರ್ತಾರೆ ಹಬ್ಬ ತ್ತಾ
ಅಡಿಕೆ ಜಾಸ್ತಿ ಏೋ ಅಲ್ವಾ ನಿಮ್ ಕಡೆ ಅಡಿಕೆ ತೆಂಗಿನ್
ನು ಅವೆಲ್ಲ ಬೆಳಿತಾರೆ ಕಟ್ವಾಂಡು
ಇ ಬ್ಯಾಡ್ತರ್ಲ ಏ್ ಬ್ಯಾಡ್ತರಿ ಕಟ್ ಮಾಡ್ಬೇಡ ಆರ್ ನಿಮಿಷ ಆಗೈತಿ